ಹಲೋ ಹಲೋ ಅ ಹಾ ನಮ್ಸರಪ್ಪಾ ತಮ್ಮ ಆರಾಮಿದ್ಯ. ಹಾ ಆರಾಮ ಆನ್ ಊರ್ ಕಡಿಗ್ ಮಳೆ ಗಿಳಿ ಹೆಂಗದ.
ಏನ್ ಮಳೆ ಇಲ್ಲ ಏನ್ ಇಲ್ಲರಿ.
ಮಳಿ ಇಲ್ಲ ಮತ್ತ್ ಏ ನಮ ಕಡಿಗಿನ ಮಳೆ ಇಲ್ಲ ಏನ್ ಇಲ್ಲ ನೋಡಪ್ಪಾ ತಮ್ಮ.
ಏನಾದ ಅಣ ಕೆಲ್ಸ.
ಏನಿಲ್ಲಪ್ಪ ಮಳಿ ಗಿಳಿ ಬರವಲ್ದ ಏನಿಲ್ಲಾ ಒನಾ ಮೂರ್ ಎಕರಿ ಹೊಲ ಅದ ಹೊಲ ಹಾಕಿವಿ. ಮಳೆ ಬರವಲಾದು ಏನಿಲ್ಲ
ಅವನ ಏಕರೆ ಹತ್ತಿ ಊರಿ ಬಿಟ್ಟಿವಿ ಮಳೆನ ಎಡೆೋಗ ಪುಟ್ಟದಾ ಐರ ಐರಾನ್ ಆ ನ
ಹಪ್ಪಾ ಹಂಗೇನ ಬಿಟ್ಟ ನಮ್ದ ಹಂಂಗಗೆ ಆಗ
ಹ್ಮ್ ಹ್ಮ್ ಹ್ಮ್ ಎಲ್ಲಾ ಹುರ್ಕಡಿ ಹ ಹೋಗಬೇಕ್ರಿ ಮಳೆಲ್ಲಾ ಮತ್ತೇನ್ ಮಾಡ್ತ
ಹೌದ ಹಂಗೆಪ್ಪಾ ಮತ್ ನಾವ್ ಏನ್ ಮಾಡ ಬೆಂಗ್ಳೂರ್ರಿಗೆ ಹೋಗ್ಕಂದ ಮಾಡ್ವಿ ನಾವ್ನ. ಹುಂ ಮಳಿ ಇಲ್ಲಾ ಏನಿಲ್ಲಾ ಮತ್ತೆ ಹೆಂಗಪ್ಪಾ ಜಡಗವ್ರ ಹೆಂಗ ಆರಾಮಾರ
ಎಲ್ರ ಆರಾಮ ನೋಡ್ರಿ
ಹಾ ಹಾ ಸಂತು ಏನಾಗ ಬಿಟ್ರೆನ್
ಏ ಒಂಟರೀ ಟೆಂತ್ ಪಾಸ್ ಯಾರ
ಎಂತ ಹೌದಾ ಹ್ಮ ಹ್ಮ ಎಲ್ಲೇ ಎಲ್ಲಚರಿ ಕಾಲೇಜ್ ತಮ್ಮ ಹೌದಾ
ಹ್ಮ್ ಆಡ್ಸ್ ಮಾಡ್ಸಿವ್ ರೀ
ಹೌದಾ ನಿಮ್ಮ ಅಣ್ಣವ್ರ ಹೆಂಗಾರಿ ಜೀವ.
ಆರಾಮಹರಿ ಅವರ ಅಲ್ಲಾ ಆರಾಮಕರಿ ಹ್ಮ್ ಹೋಗ್ಯಾರ ಹೋಗ್ಯಾರ್
ಹೌದಪ್ಪಾ ಮತ್ತ ಏನ್ ಮಾಡೋದ ಇಪ್ಪ ಮಳಿ ಇಲ್ಲಾ ಏನಿಲ್ಲಾ ಏನ್ ಮಾಡ್ತಪ್ಪ ಇಲ್ಲಿದ್ದ
ಆ ಹಾ ಅದಕ್ಕೆ ಮತ ಬೆಂಗಳೂರು ಹೋಗ್ಯಾರ ಮತ ಅದಕ್ಕೆ ನೀನ ಹೋಗ್ಬೇಕೆನ್ರಿ
ಹೋಗ್ಬೇಕ್ರೀ ಸೋಮವಾರ ಹೋಗ್ಬೇಕು.
ಹ್ಮ್ ಹ್ಮ್
ಸೋಮಾರ ನಾನು ಹೋಗಿ ಬೆಂಗಳೂರು ಹತ್ತಿ ಮಳಿ ಏನ್ ಬೀಳ ಕಾಣ್ಸತೈತಿ ಆಯ್ತು
ಹೌದ ಹೌದು ಆಯ್ತ್ ಮತ್ ಮಳೆ ಬರವಲ್ದು ಏನ್ ಮಾಡ್ತೀರಿ ಮತ್ತೆ ಮಳಿ ಬರವಲ್ತ್ ತಮ್ಮ ಏನ್ ಮಾಡತಿ ಮಳೆಅರಾ ಬಂದ್ರ ಹೆಂಗನ ಆತುದುತೊಗೊ ಹೊಲ ತೀರಿ ಪಾಪ ಹತಿ ಗೀತಿ ನಾವ್ನು ಹತ್ತಿ ಹಾಕಿವಿ
ಯ ಹಾ..
ಹಾ...
ಬಾಳ್ ಹೈರಾಣ ಅದರಿ ಈಗ ಎಲ್ಲಾ
ಹೌದ ಪಾ ಏನ್ ಮಾಡ್ತಿ ನೋಡ ಬಾಳ್ ಹೈರಾಣ ಅದ
ಮತ್ತೇನ ನಾಡದುಡ್ರಿ
ಮತ್ತೆ ಮತ್ತೆ ಏನ ನೀವ್ ಹೇಳ್ಬೇಕ ಊರ್ ಕಡೆ ಏನ್ ನಡದುದ ಏನ್ ಸುದ್ದಿ ಮಲಾ
ಎಲ್ರೂ ಆರಾಮಹರಾ ಆ ಕಡೆ ಎಲ್ರುೂ ಆರಾಮ್ಹರಾಲ್ಲ
ಹ ಎಲ್ಲಾರು ಆರಾಮ ನೋಡ ಇಕ್ಕಡಿ ಹಾ ನಿಮ ಅಡಿಗೆ ಹಂಗ
ನಮ್ಮ ಕಡಿ ಎಲ್ರು ಆರಾಮ ಇದೀವಿರಿ ಮತ್ತೆ ಏಸಿ
ಹಾ
ಮತ್ತ ಏನ್ ಅದರಿ ಹುಡುಗುರು ಗುಡುಗುರು ಸಾಲಿಗಿ ಹೊಂಟಾವಾ
ಲಿಂಗಪ್ಪ ತೊಗೊಂಡ್ರಿ ನಮ್ಮ ತಮ್ಮ ಒಬ್ಬ ಸಾಲಿಗ ಹೋಗಂದ್ರ ಹೋಗಲ್ದ್ರಿ ಅದು ಹತ್ನೆದಾದ್ ಈ ವರ್ಷ ಹೋಗಂದ್ರೆ ಹೋಗವಲ್ಲ ಹತ್ತ ಹತ್ನೇ ಅದಾನಪ್ಪ ಹಾ ಅಚ್ಚಿಗನ ಹೋಗ ಹೋಗಂತೀವಿ ಓದನಂತದ ವಟ್ ಹೋಗಲ್ದು ಏನಾಗ್ಯದ ಏನ್ ಬಿಟ್ಟದ
ಹ್ಮ್ ಹ್ಮ್
ಹ್ಮ್
ಅಚ್ಚು ಬರಿ ನಾಳಿ ಹೋಗಿ
ಅದೇ ನಮ್ಮ್ ಹುಡುಗ್ರಂದ ಮೂರ್ ಹುಡುಗರ ಅವ್ರಿ ಸಾಲಿ ಬಿಟ್ಟ ಒಂಬತ್ನದಂಗ ಅವಕ್ನ ಹಚ್ಬೇಕು ನಿಂಗಪ್ಪ ಅಂತ ಅನ್ಬ ನಿಂಗಪ್ಪ ಜಡಗ ಇಸುವಾ ಎಲ್ಲಾ ಶಾಲಿ ಬಿಟ್ಟಾವರಿ ಹುಡುಗರು ಹೋಯಿ ದ ಅಚ್ಚಿಬರಬೇಕ್ಕು ಇದೋದ ತಾ ಹಾ ಬಿುಟ್ಟಾರ ಸಾಲಿ ಒಂಬತ್ತಕ್ಕೆ ಬಿಟ್ಟ ಕ್ ಅವರು ಹೆಂಗ ಮಾಡಿ ಡೈರೆಕ್ಟ್ ಹತ್ತ ಮಾಡ್ಸಿ ಹೆಂಗ ಮಾಡ್ಸ್ಬೇಕಂತ ಮಾಡೀವಿ ಹ್ಮ್
ಮತ್ತ ಏನ ನಡದ ರೀ
ಮತ್ತೇನು ನೋಡ್ರಿ ಮಳಿ ಬರಲ್ದು ಮಳಿ ಬಂದ್ರೆ ನಮ್ಗಗೆ ಸಲದ್ದ. ನಾಳಗ್ ಹೊಲ್ದ ಹೊಲ್ದ ಕಡೆಗ ಹೋಗ್ ಬರಬೆಕ್ರಿ ಮತ್ತೆ ಏನ್ ಮಸಾಲೆ ಗೀಸಲ್ಲಿ ಸಿಗ್ತಾವ ನಿಮ್ಮ ಕಡೆಗಿ ಮಸಾಲಿ ಗಿಸಾಲಿ ಸಿಗ್ತ ನಿಮ್ ಕಡೆಗಿ
ಯ್ತ್ ತಿರಿಡಕೈತಿವ್ರೀ ಮಸಾಲ ಎಡ್ದ ದಿನ ಆಯತ
ಹೌದಾ ನಮ್ ಕಳಿಸಿ ಯಾಕಂತೀರಾ ಮಧ್ಯ ಬರಿ ಇತ್ ಕೊಡ್ತಂತ
ಹೆಂಗ್ ನಡದ್ರ ರೇಟ್
ಹ ರೇಟು ಹದಿನೆಂಟನೂರ ಅಂತಾರ ಹದಿನೈನೂರು ಅಂತರ ಮತ್ತೆ ಹಾ ಪಾಣಿ ಇದ್ರೆ ಕೊಡ್ತಾರ
ಪಾಣಿ ಇರಬೇಕ ಅನ್ರಿ ನಾನ್ ಎರಡ ದಿನ ಶಾಪುರ ತಿರ ಗಾಡ್ರಿವರೀ ಸ್ಟಾಕ್ ಇಲ್ಲರಿ
ಅಲ್ಲಿ ಧೋರ್ರಣಳೆಸತವ ನೋಡ್ರಿ ಧೋರ್ಳೆಗ ಅಲ್ಲೇ
ಹ್ಮ ನಾಳಿಗ್ ಬರ್ತನ ಬರ್ರಿ ಮತ್ ನಾನು ಬರ್ತಿ ಮತ್ ಅಲ್ಲಿ ಸಿಗತಾವ ಕೇಳ್ ಬರಿ
ಅಯ್ತಾಯ ಬ ತೋಗೋರೀ
ಮತ್ತೇನಿಲ್ಲ ನೋಡ್ರಿ ಮತ್ತೆ ಹಾ ಹೇಳಬೇಕು ಈಗ ಎಲ್ಲ ಆರಾಮಾಗಿರಿಲ್ಲ
ಆರಾಮೀನೋರ ಊರ್ ಕಡಗೆಲ್ಲ ಆ ಕಡೆ ಎಲ್ಲಾ ಬೀಮ್ಮಪ್ಪ ಅವರು ಹಲೋ ಯನ್ರಿ
ಮತ್ತೆ ಹೇಳ್ಬೇಕಣಪ್ಪ ತಮ್ಮಾ
ಎನ್ ಊಟಾ ಮಾಡ್ಬೇಕ್ರಿ ಇನ್ನ ಮಾಡಿಲ್ಲಾ ಹ್ಮ್ ನಿಂಬದ
ಹಾ ನಮ್ದು ಆಗೇ ನೋಡ್ರಿ ಊಟ ಆ್ಯದ ಈಗ ಹೊರಗ್ ಬಂದಿವವಿ ತಿಗಾಡಕತ್ತ ವಾಕಿಂಗ್ ಮಾಡಕ ಕನಿ ಅದಕ್ಕೆ ತಮ್ಮ ಬಾಳ ದಿನ ಆಯ್ತಂತ ಹಚ್ಚಿದಿ ಫೋನ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಬಾಳದೇ ಆಯ್ತು ತಮ್ಮ
ಅವ ನೀವ್ ಹಚ್ ನಮಗ ಬಾಳ ಖುಷಿ ಆತ್ರಿ
ಆರಾಮರಬೇಕು ನೀವು ಆರಾಮ ಇದ್ರ ನಾವ್ ಆರಾಮ್ದಂಗ ಅದ್ಕ್ಕೆ ಮಸಾಲೆ ಗೀಸಲ್ ಸಿಕ್ಕ ತಮ್ಮಗ ಅದಕ್ಕೆ ಅಂತ ನೋಡಮ ಬರಿ ನಮ ಕಡೆಗ್ ಬರಿ ನಾಳಗ ಮತ್ತೆ ಸಿಗತಾ ಇಲ್ಲ ಶಾಪುರ್ ಈ ಕಡೆ ಒಂದ ಏಳ ಕಿಲೋಮೀಟರ್ ಆತ್ ಬರ್ರಿ ಒಂದ ಫೋನ್ ಹಚ್ಚ ರೀ ಬರ್ತ್ನ ಕೇಳಂತಲ್ಲಿ ಹ್ಮ್ ನಾಳೆಗೆ ಒಂದು ಹತ್ತ ಹತ್ ಹತೂವರೀಗ ಬಾ
ಹತ್ತುವರೆಗ್ರ
ಹ್ಮ್ ಹತ್ತುವರಿ ಹಂಗ ಬಾ
ಬಸ್ ಕ ಆಳ ಕಲ ರ ಮೋ ಮೋ
ಬಸ್ಸ ದುನ ಬರ್ತಗ ಯಾದಗಿರಿ ಬಸ್ಸ ಕುಂತನ ಸೀತಾ ಬಂದ್ಗೆಸನ ಇಲ್ಲೇ ದ್ವರ್ನಳಗ್್ದ್ ಬಿಡು ಹಾ
ನಮ್ಗೆ ಅಕಡೆ ಈಡೆ ಹಳ್ಳಿ ಅಲ್ರಿ ಯಾದ್ಗಿರಿ ಕಂದಳಿ ಮತ್ೆ
ಹಾ ಹಾ ಹ್ ಯಾತ್ಗಿರಿ ಬಾ ಯಾತ್ಗಿರಿಲಿಂದ ಬಸ್ ಬಾತ್ ಸೀದಾ ಬಂದ ಇಲ್ಲಿ ಇದ್ ಬಿಡ ಹ
ಇಲ್ಲ ಅನ್ನಂದರಿ ಯಾವ್ದರಿೀ ಬಸ್
ಹಾಂ ಮನಸ್ ಬಸ ಬರ್ದ ಬೈಸು ಕು ಬಂದ್ಗ ಬಿಡ ಹ್ಮ್ ಮತ್ತ ಮಸಾಲಿಗೆ ಸೇವ ಯಾಕಂತ ಮತ್ತೆ ಒಳಗ್ ಬೇಕಡಿಪ ಸಿ ಅದೇ ಸಿಗುವೋದಪ್ಪಾ
ಹೀರ ಸೇವಕದ ಅಂದ್ರೆ
ಹಾ ಈರೇ ಸಿಗತ ಡಿ ಎ ಸಿಗವಲ್ದು
ಓ ನೈತ್ಯ ಎಡ್ಡು ಸಿಕ್ಕ್ರ ಬೇಸ ಆತತಾಡ್ರಿ
ಒಂದು ಸಿಗತದ ಮತ್ತತ್ ಇನ್ನ ಬಂದಿಲ್ಲ ಅಂತ ಇನ್ನ ಸ್ಟಾಕ್ ಇಲ್ಲ ಅಂತ ಅಂದ್ರೆ ಕೇಳಿ ಬಂದೆ ಹಬ್ಬ ಬೇರೆ ಇತ್ತಲ್ಲ ರಜೆ ಇತ್ತು ಒಂದ ಎರಡು ದಿನ ಹ್ಮ್ ನಳೆ ಚಲೋತ ಮತ್ತ ಬರ್ತನ ಅ್ರ ಬರ್ರಿ
ಹಾ ರೀ
ಬಂದವನು ಫೋನ್ ಹಚ್ಚಿಬ ಬಿಿಡ್ರೆ ತಮ್ಮ ಬರ್ತತ್ರಿ
ಆಯ್ತಾಯಯ್ತು ತ ಅಸ್ತನ ೋನ ಮತ್ತೆ ಏನದು
ಮತ್ತೆ ಅಲ್ಲಿ ಎಲ್ಲ ಆರಾಮಲ್ಲ ಮತ್ತೆ ಮ ಬೆಂಗಗಳೂ ಹೋಗ್ಂದರಲ್ಲ ಅದ ಮೂ ಎಕರೆ ಅದ ಮೂರ ಎಕರೆ ಮಾಡಿನಿ
ಹಳ್ಕಿದ ಏನ್ ಮಾಡಿದಪ್ಪಾ
ಮಕ ಬರ ಹತ್ತಿನ ಹಾಕಬಿಟ್ವಿ ಹ ್ ಹೆಸರು ಇಲ್ಲ ಬರ ಹಚ್ಚಿನ ಬಿತ್ತಿ ಬಿಟ್ಟನಿ ಸಾರಿ ಮುಂದ್ಲಸ ಮ ಬೆಳಿಗ್ಳ ಬಂತಂದ್ರ ಚಲೋ ಆಯತ ಅಂದ್ರೆ ಆವಾಗ ಶಘ ಹಿಂಗೆ ಆಾಕ್ಬೇಕಾದ್ಮ್ಯೆ
ಹ ನೀ ಎಲ್ಲ ಇದು ಮಾಡ್ಬೇಕಕ್ ನಿ ಮಳಿ ನೋಡ ಬ
ಹ್ಮ ಕ ಬರ ಮಳೆ ಪರವಲ್ದ್ರೀ ನಮ್ದಿನ ಮಳೆ ಬರ್ಲಸ ಅ ಇದ ಆಗ್ಯದ್ರೀ ಹ್ಮ್ ಮರಿ ಬಂತಂದ್ರೆ ಚಲೋತ್ ನಾವ್
ಹೌದೌದು
ಹ್ಮ್
ಮಳೆ ಬಂದ ನಾನು ಮಾಡ ಆಕ್ತದೆ ಆಕಡೆ ಹೋಗ್ತದ
ಹೌದು ಮಾಡಾಗ್ಯದ ಇದ ಏನು ಏನ್ ಬರವಲ್ದು
ಕುಡಿ ಆರ್ ದಿನ ಆಯ್ತ್ ಮಳಿ ಮಾಡಕ್
ಹ್ಮ್ ಹಿಂಗಗೆ ಆಗಿದ್ರಿ ನಾವ ನ ಮಳೆ ಇಲ್ಲೆಲ್ಲ ಮಾಡ ಆಗ್ಯದ ಮಳೆ ಎಲ್ಲ
ಬಂದ ಬೇಷಾದ್ದಲ್ಲ ಆಕ ನಾಡ ಮಸಾಗ ಕೊಡಕ್ಕ
ಹ್ಮ ಹ್ಮ
ಗಳಿ ಗಿಳಿ ಎಲ್ಲಾ ಆಗ್ತ ಏನ್ ಬೇಕ್ರ ಅವಕ್
ಹಾ ಪಾಣಿ ಬೇಕು ಹೊಲ್ದು ಪಾಣಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಜರಕ್ಸ ಪಳನಿಗೆ ಅಚ್ಚಿ ಅಂತ ಬಂದ್ ಪಡ್ರ
ಹ್ಮ್ ಹ್ಮ್
ಆಯ್ತ ಎಲ್ಲ ಹುಡುಕ ಮಾಡ್ಂತಲ್ಲಿ
ಹತ್ತನ ಹೇಳಿದ್ರ
ಹ್ಮ ಮತ್ತೆ ಯಾವಕ್ ನೋಡ್ರಿ ಮತ್ತೆ
ಮತ್ತ ನೀ ಯ್ರ ಮ ಏನ್ ಹಾ ಒಂದ ಮೂರ್ ಎಕರೆ ಆದಿ ಒಂದ್ ಎಕ್ರ ಹೆಸರು ಮಾಡಿನಿ
ಹೌದಾ ವಾದರಸ ಮಾಡಿದ್ದಲ್ವ ಎಷ್ಟಾಯ್ತು
ವದಸ್ ಮಾಡಿದ್ದೆ ಅದು ಇಲ ಅದ
ಓ ಇದು ಹೆ ಚಿರ ಆಯ್ತಾ
ಚಿರದು ಎ
ಹ್ಮ್ ಹ್ಮ್
ಎಳೆಲ್ಲ ಆಸೆ
ಫೀವರ್ಸೊ ಬರತ ಆಐಕಿದೆನಾ
ಬರ ಅಯತಾಐ ನೀ
ಶಂಗ ಹಾಕ್ಬೇಕಲ್
ಸಂಘ ಸಂಕದಮ ಸಂಂಕ ಎಲ್ಲಾರೀ ಒಣಭ್ಯಾಸ
ಉ್ದಪ್ಪ
ಮ ಬೇಸ್ನೆ ಅವ ಅವು ಬಂದಿಲ್ಲ ನ್ನ ಚನ್ನಕ್ ನೀರ್ ಬಿಳೋ ಆಗ್ಬಿಡ್ತಾರನ
ಹೌದು ನಮ್ಕ ನೀ ಚನ್ನದ ನೀರೆಲ್ಲ
ಆ ಡಾಮ್ನಾಗ ಇದ್ರೇ ಹೇಬಡುತ್ತೆ ಡ್ಯಾಮ್ನ ನ್ಿದ್ರಲ್ಲಾ ಅತ್ರಿ ಬದಂತ್ರಿ ಅದಾಗ
ಆ
ಬರ್ತದಂತದ
ಹೌದೌದು ಹಂಗೆ ಆಗಿದ್ರಿ ಮತ್ತೆ
ಹಾ ಯರಾರ ರ
ಹೌದ ಹೈರಾಣ ನೋಡ್ರಿ ಮತ್ತೆ ಏನ್ ಮಾಡ್ತೇವ್ನು ಹಾ ಮತ್ತೇನ ಊಟ ಗೀಟ ಎಲ್ಲ ಆಗ್ಯದಿಲ್ಲ
ಎಲ್ಲ ಆಗೈದ್ ನೋಡ್ರಿ
ಹ್ಮ ಹೂ ಮತ್ ನಾಳೆಗ ಬರ್ರಿ ಮಸಾಲೆ ಗಿಸಲೇ ಇಸ್ ಕೊಡತಾ ನಂತ ನಮ್ ದೋಸ್ತಿಗಪನೇ ಈಗ್ ಮ ಇಟ್ಟಿರ್ತ್ನ ಮತ್ತ ಬರ್ತನ ನಾಳಗ್ ಬಂದು ಪೋನ್ ಹಚ್ಚು
ಹ
ಒಂದೇ ಬಸ್ ಅದ ಬಂದ್ ಯಾದ್ಗಿರಿ ಬಂದ ಅ ಯಾದಗಿರಿಲಿಂದ ಮನ ಹಸ್ತಿತ್ತು ಬಸ್
ಅದೇ ಅನಂದವರೆ ಬಸಿ
ಹ್ಮ್ ಆರಾಮ್ ಬಾ ನೀ ಹನ್ನೊಂದಕ್ ಬಾ ಹನ್ನೆರಡುಕ್ ಬಾ ಜಲ್ದಿ ಬಾ ಅಂದ್ರ ಸ್ವಲ್ಪ
ಹೌದ್ರಿ ಈಕ ಬಸ್ಸೇ ಹಾಕಿಲ್ಲ
ಹ್ಮ್ ನಾಗ್ಯಾದ್ ಮತ್ತೆಗ ಹಳ್ಳಿದಲ್ಲ ಹ್ಮ್
ಹ್ಮ್
ಹೌದೌದ
ಹೌದೌದ್ರೀ ಮತ್ತೆನ್ಾಡಿದ್ರಿ
ಮತ್ತೆನಲ್ಲಪ್ಪ ಹೇಳ್ ಬೇಕು ಹಾ ನಾಳೆಗೆ ಹತ್ತುವಾರಿ ಇಡ್ತನಿ
ಆ ಆಯ್ತ